ಏ -ಆರಾಮ್ ಎಲ್ಲಾ ದೊಡ್ಡ ಮಂದಿ ದು ಆಶೀರ್ವಾದ. ಮಧ್ಯಾಹನ ಊಟ ನಾಷ್ಟ ಆಯ್ತರಿ-ಹು -ಏ- ಆಯ್ತ್ ತ್ರಿ ಏನ್ ಐತ್ರಿ ನಾಷ್ಟ.
ನಾಷ್ಟ ಏನ್ರೀ ಚಹ ಬಿಡ್ತಿ ಬಂದೀರಿ ಹೊರಗ್ರಿ.
ಇಷ್ಟೇರಿ ನಾಸ್ಟಾ. ಚಾ -ಚಹ್ ಬ್ರೆಡ್ಡೆ ಇದರೊಳಗೆ ಮಧ್ಯಾಹ್ನ ನಡೀಬೇಕು ಏನ್ರೀ ಗಾಡಿ.
ಅಯ್ ಹಂಗೇನ ಇಲ್ರಿ ಈಗ ಸದ್ದ ಹೋಗ್ತೀವ್ರೀ ಮತ್ತ ಏನ ಬಿಸಿ. ಹ- ಹತ್ತಗ್ ಹೋಗರಿ ವಿಸಿಟ್ ಮಾಡಕ್ಕ. ಹ್ಮ್ -ಮತ್ತ ಏನ್ ನಡದಾದ್ರಿ ಮಾಲಕರ.
ಏ -ಏನಿಲ್ಲ ನೋಡ್ರಿ ಸಾವಕಾರ ಮಂದಿ ನೀವ ಹೇಳ್ಬೇಕೆಲ್ಲ. ಇನ -ಇ -ನಾ- ಇನಾ ಇವತ್ತು ಇನ್ನು ಈಡಿ ದಿನ ಉಪವಾಸ. ಸ- ಇರಿ ನೋಡಿಲ್ರಿ -ನಾ -ಹೋಗಿ ಇವತ್ ಮೊಹರಂ ಹಬ್ಬ ಆದಿಲ್ರಿ.
ಮೊಹರಂ ಹಬ್ಬಕ್ಕೆ ಉಪಾಸಿರೇನ್ರರಿ. ಅವ್ರೇ ಬಾಪ್ರೇ- ಹಾ-
ಹ್ಮ್- ಮತ್ತ ನಿಮ್ಡೆನ್ರೀ ಏನ್ ಮಾಡಬೇಕಿಲ್ರಿ ಏನಾರ.
ಚಲೋ ಬಿಡ್ರಿ ಜಲ್ದಿ ಸ್ವರ್ಗಕ್ ಹೋಗ್ತೀರಿ ನೀವು.
ಹ -ನೀವ್ ಹೋಗಲ್ಲ ಏನ್ರರಿ ಜಲ್ದಿ ನೀವ್ ಗಾಡಿ ನಿಮ್ ಗಾಡಿ ಲೇಟ್ ಮಾಡ್ಬರ್ತದ ಏನ್ರರಿ.
ಇಲ್ರಿ ನಾವೆಲ್ಲಾ ಪಾಪ ಮಾಡ್ದವ್ರರು ನಾವು- ನೀ ಎಲ್ಲಾ ಪುಣ್ಯ ಕಾಮ ಕಳಸಲತಿರಿ. ಅಮರಿ ಮತ್ತಾ. ನೀವೇನು ಪುಣ್ಯ ಗಳಿಸಿರೀ ಜಲ್ದ ಸ್ವರ್ ಹೋಗೋತೀರಿ. ರ್ರೀ-ನಾವ್ ನೋಡ್ರಿ ಪಾಪ ಮಾಡಿ ಮಾಡಿ ಮಾಡಿ ಊರಾಗ ಎದಕ್ಯ್ರ ಯಾವಾಗ ಬರ್ತಿ. ತಿವು ಯಾವಾಗಲ ಸ್ವರ್ಗ. ಏ- ಹಂಗ್ ಬ್ಯಾಡ್ರಿ ನಾವ್ದಂಗ ಆಳ ಬ್ಯಾಡ್ರಿ ನಾವು. ಬರ್ತೀರ ಸ್ವರ್ಗಕ್ಕ. ಏನಲ್ ನೋಡ್ರಿ ಮತ್ತೇನ್ ಸುಮ ಆರಾಮಿದ್ ನೋಡ್ರಿ. ಏನ್ ನಡ್ರಿ ನಿಮ್ ಕಾಲೇಜ್ ಲೈಫ್.
ಏ -ಕಾಲೇಜ್ ಲೈಫ್ ನೋಡ್ರಿ ಆದ್ರಿ ಚಲೋ ಅದರಿ ಕಾಲೇಜ್ ಓಯ್ತೀವಿ ಬರ್ತೀವಿ. ಹುಡುಗಿಯರ್ ನೋಡ್ತಿವಿ ಮತ್ ಬರ್ತಿ. ಏಹ್ ನಿಮ್ದು ಕಾಲೇಜ್ ಇಲ್ಲಿ ಏನ್ರಿ ಸಾಂಬ್ರಿ.
ಬಿಟ್ಟು ಬಿಟ್ಟವ್ರೀ ನಾವು -ಹಾ- ರೀ -ಮುಗ ಸೆ. ಬಿಟ್ಟರೆ
ಏನ್ ಮಾಡ್ಬೇಕ್ರಿ ದಿನನಿತ್ಯ ಜೀವನದ ಬಗ್ಗೆ ಎಲ್ಲಾ ಬಾಳ ಕಾಳಜಿ ಹಳಸ್ಕರ ಬಿಟ್ಟ ಬಿಟ್ಟ ದೂರ ಕಡೆ
ಇಷ್ಟು ಒಳ್ಳೆ ಕನ್ನಡ ಮಾತಾಡಿದಿರ ಅಂದ್ರೆ ಆಯತ್ರಿ ನಿಮ್ಗ ಬುರಾ ರಕ್ಕ ಬರ್ತ
ಹಂಗ ಮಾಡ್ಬ್ಯಾಡ್ರಿ ಹಂಗ. ಮಾಡ್ಬ್ಯಾಡ್ರಿ- ಹ್ಮ- ಹಾಗೆ ಮಾಡ್ಬ್ಯಾಡ್ರಿ ಸಾಬ್ರೇ
ಕಾಲೇಜ್ ಎಲ್ಲಿ ಕಲ್ತೀರಿ ಯಕ್ಷ್ರತನ ಕಲ್ತರಿ.
ನಾವು ಸೆಕೆಂಡ್ ಪಿ -ಯು -ಸಿ -ಮುಗಿಸಕ್ರ ಡಿಗ್ರಿ ಅಡ್ಮಿಷನ್ ಮಾಡ್ಕರ ಬಿಟ್ಟ ಬಿಟ್ಟಿ ನೋಡ್ರಿ.
ಡಿಗ್ರಿ ಸಾಕ್ರಿ ಅಡ್ಮಿಷನ್ ಮಾಡಿ.
ಡಿಗ್ರಿ ಅಡ್ಮಿಷನ್ ಮಾಡವ್ರಿ ಆದದ್ರೆ ಪೂರಾ ಓದಿಲ್ರಿ.
ಹ್-
ಹ್ಮ್ -ಅಷ್ಟೇ ಬಿಟ್ಟ ಬಿಟ್ಟ್ ರ್ರುವಿ
ಹಾ -ಹೌದ್ರೀ ಈಗೇನ್ ಬಿಸ್ನೆಸ್ ಮಾಡ ಹಡ್ತೀರಿ. ಸಣ್ಣಾಗ್ರಿ ಏನ್ ನಿಮ್ಮ ಬಿಸ್ನೆಸ್ರು.
ನಮ್ದ್ರೆ ಬುಲೋರ ಆದ್ರೆ ಒಂದು ಬುಲೋರ್ ನಡೆಸ್ತೀವಿ
ಅ ವಜ್ಜಿನೇ ಆದ್ರೆ
ಸಂಸಣ್ಣದಾದರಿ
ಸಣ್ಣದ ಬಟ್ಟಿ ತುಕ್ಲಿ ನಡಿಲ ಆ್ತದ್ರಿ ಹ್ಮ್ ಹ್ಮ್ ಹ್ಮ್ ಹ ನಾವ್ ನಾವ್ ಏನ್ ಇಲ್ರಿ ಕಾಲೇಜ್ ದ ವ್ರೀ ಹಾಸ್ಟೆಲ್ ಬರ್ತಿ ಮಕ್ಕೋತಿತ್ ಊಟ ಮಾಡತತಿ ಮತ್ ಕಾಲೆಜ್ ಓದ್ತಿ
ಹೌದ ಏನ್ರೀ ಸಂತಿ ಮಹಬೂಬ್ ಸಾಹಬ್ ಮೌಲಾನಾ ಎನ್ನೋರು ಬರ್ಲತ್ ತರಿ ಮುಂದ ನೋಡ್ದೀವ್ರಿ
ಹಾ ಅವ್ರ ಏನ್ ನಿಮ್ ಪ್ರಚಾರ ಏನ್ರೀ
ಹೌದ್ ಪರಿಚಯ ಇರಿ ಸ್ವಲ್ಪ ದೂರ್ ದೂರ್ ನಿಂತ ಪರಿಚಯ ಇರ್ರಿ
ವಿಚಾರ ರ ಹ
ಅ ದೂರ್ನ ಪರಿಚಯರ್ರೀ ಅಷ್ಟೆ ಜಾಸ್ತಿ ಕ್ಲೋಸ್ ಇಲ್ರರಿ ಅವದ್ರಿ ಪರಿಚಯ ಅದಾರ್ರೀ ಹ ಸ್ವಂಪ ಸುಮ್ಮಾ ದೂರ ನೀವು ಪರಿಚಯ ಆ್ರ ನೀವು ಕ್ಲೋಸ್
ನಿಮ ಕಾಲೇಜಿ ಅಷ್ಟೇ ನಾವು ನಿಮ್ಮಂಗೆ ನಾವುದು
ಆ ಎಲ್ರೀ
ನಿಮ್ಗೇನ ಇದು ಇದು ಕಾಲೇಜ್ ಆದತ್ ಕಲ್ತೀರಿ ನೀ ಕಾಲೇಜ್
ನಮ್ದು ಸಿಂದಗಿ ಆರ್ ಡಿ ಪಾಟ್ಲಿ ಕಾಲೇಜ್ ಅಂತ್ರಿ
ಅಲ್ವ ಎಲ್ಲಾ ಫ್ಯೂಚರ್ ಕಾಣೋ ಕಾಲೇಜಲ್
ಏನ್ ಮಾಡಬೇಕ್ರಿ ಇನ್ ಫ್ಯೂಚರ್ ಕಾಲೇಜ್ ಕಲ್ತ್ರ ಫ್ಯೂಚರ್ ಮಾಡ್ಕೊಂಡಿಲ್ಲ
ಥಾಂಕ್ ಯು
ಹಾ ರೀ
ಹಾ ಸ
ಏನ್ ಫೂಚರ್ ಕಾಲೇಜ್ ಕಲ್ದ್ರ ಫ್ಯೂಚರ್ ಏ ಮಾಡ್ತ
ಫ್ಯೂಚರ್ ನಾವುನು ಹಂಗೆ ಹೋಗಿ ಬಿದರ್ ಬಂದು ಏನ್ ಕಿತ್ತಿಲ್ಲಾ ಬಿಟ್ಟಿಲ್ ಹೋದ್ರ ನ ಸಳ್ಳೆಾರ
ಹ
ಹಾ ಬೀದರ್ ಶಹನ್ ಇಂಡಪೆಂಡೆಂಟ್ ಪಿ ಯು ಕೇಜ ನ
ಅರಿ ಅದ ಮತ್ತತ್ ರಿಸಲ್ಟ್ ಎತ್ತಗಾದ್ರೀ ಸೆಕೆಂಡ್ ಪಸ್ ಇ
ಸವೆಂಟಿ ಆಗಿದ್ರಿ ಸಾಹೆಬ್ರೆ
ಬಾ ಬಾ ಬಾ ಸೆವೆಂಟಿ ಡಿಸ ಆ ರಿಸಲ್ಟ್ ಆಗಾದ್ರೀ ಅದನ್ನುಬೀದರದು
ಹಾ ಬ ನಾ್ ನೀಟ್ ಸ್ಟೂಡೆಂಟ್ ರೀ ಸೈನ್ಸ್ ಹಾ ಎಸ್ ಸೈನ್ಸ್
ಮತ್ತೆ ಮತ್ತೆ ಇನ್ನೊ್ ಹತ್ ಪರ್ಸೆಂಟ್ ಹೆಚ್ಚಿಗೆ ತಗೋಬೇಕಲ್ರರಿ ಸೀದಾ ಇದಾಗ್ರ ಓದ್ತಿದ್ರಿ ಎಲ್ಲಿಗಾದ್ರ ಆ ಕಡೆ
ಈಗ ಹೋಗ್ಯಾಮ್ರರಿ ಮುಂದಗ್ ಏನಿಲ್ಲ ಅದ್ ನೋಡಾಮ್ರಿ
ಮತ್ತೆ ಈಗ ಏನ್ ಮಾಡಿರಿ
ಈಗ ಬಿ ಎಸ್ ಸಿ ಹ ವಿದ್ಯ ಅ ಇಲ್ಲ ಕಾಮನ್ ಬಿ ಎಸ್.
ಕಾಮನ್ ಬಿ ಎಸ್ಇ ರಿ
ಹಾ ವಿಜ್ಞಾನ ವಿಜ್ಞಾನ್ ಮಾಡಿರುದು ಹ ಹ ಫ್ಯೂಚರ್ ಸೈಂಟಿಸ್ಟ್
ಫ್ಯೂಚರ್ಸ್ ಇಂಟ್ರೆಸ್ಟ್ ಆಗ್ಬಡ್ರಿರಿ
ಮತ್ತ ಏನಾರು ಮಾಡ್ಬೇಕಿಲ್ರರಿಾ ಇಮಾನ್ ಮಾಡ್ತವಿ ನಾವ್ ಇಮಾನ್ ಸೈಂಟಿಸ್ಟ್ ಆಗಿರರಿ ಇಮಾನ್ ಮಾಡ್ನಿಮ್ ಬೇಗಂದ್ರೆ ರಾಕೆಟ್ ನ ಮಾಡ್ಕ ಕೊಡ್ತೀವ್ರೀ ಅದೇನ್ ನೀವು ಟೆನ್ಷನ್ ತಗೋಬಡ್ರಿ ನೀವು್ ಎಲ್ಲಿ ಹಾರ್ಸ್ತೀರಿ ಬಿಮ್ಮ ಯಾವ ಗೊತ್ರಿ ಅದು ಎಲ್ಲೆಡೆ ಹಾರ್ಸ್ರಿ
ಹೌದ್ರಿ ಇಲ್ರಿ ನಮ್ ಕೇಳ್ದ್ರ ಎಲ್ಲಿಂತ ತಾರಸ್ಬೇಕು ಹೆಂಗ ಅಂತ ನಮ್ಗ್ ಗೊತ್ತಾಗಲ್ರಿ
ಈಗ ಈಗ ಅದೇ ಅದೇ ನಾ ಹೇಳಾತಿಲರಿ ಸಾಬ್ರ ಈಗ ರೋಡ್ ಮ್ಯಾಗನ ಹಾರಸ್ರೀ ನಡೀ. ಇಲ್ಲಿಕ್ಕಂದ್ರೆ ಮ್ಯಾಳಿ ಮ್ಯಾಗನೂ ಹಾರಸುರ ನಡೀತದ.
ಹ ಹಂಗಂದುರಿ. ಹೌದ್ರಿ ಹೌದ್ರಿ ಅದ್ರಿ ಹೊರಗೆ ಕುಂದ್ರಿ.
ಹೊರಗೆ ಕುಂದುರ್ತೀನ್ರೀ ಅಲ್ಲಿ ಸ್ವಲ್ಪ ಬಿಸಿಲ ಅದ ಅದ್ಕೆ ಈ ಕಡೆ ಬಂದಿನಿ.
ಹೌದ್ರಿ
ಮನೆ ಮನ್ಯಾಗ ಹೋದ್ರ ಮೆಟ್ನಿಂದ ದುಡಿತಾರಿ.
ಹ ಹಂಗ ಅನ್ಬರ್ದರಿ ಚಪ್ಪಲಿಲಿ ಹೊ
ಹಾ ಚಪ್ಪಲಿ ಅಚ್ಚು ಕನ್ನಡ ಮಾತಾಡ್ಬೇಕೇನ್ರಿ.
ಅಚ್ಚು ಕನ್ನಡವನ್ನು ಮಾತಾಡಿರಿ.
ಏ ಮಾ ಮಾತಾಡಾಮರಿ ಸಾಬ್ರೆ ಮತ್ತ ನಿಮ್ ಕಾಲೇಜ್ ಲೈಫ್ ಏನೇನ್ ಇತ್ರಿ ಹೆಂಗಂಗ
ಏನ್ ಕಾಲೇಜ್ ಲೈಫ್ ಬಗ್ಗೆ ಮಾತ ಆಡ್ಬಾರ್ದ ಅಂದ್ರ ಚಲೋ ನೋಡ್ರಿ. ಏನ್ ಮಾಡ್ಬೇಕ್ರೀ ಇದ ಸ್ಪೀಕರ್ ಇಡಾಕ್ ಬರಲ್ಲೇನ್ರೀ ಇದ್ರೊಳಗ.
ಏ ಬರಲ್ರಿ ಸರ್ ಪರ್ಸನಲ್ ಲೈಫ್ ಪರ್ಸನಲ್ ಮಾತಾಡ್ತವ್ರ ಇಲ್ಲಿ.
ಹೌದೇನ್ರಿ ಹ್ಮ್ ಅದೇ ಅಂತನ್ರಿ. ಊರ್ ಮಂದಿ ಕೇಳಕ್ರಿ.
ಊರ ಮಂದಿಗ ಕೇಳ್ತದ್ರಿ.
ಹೌದ್ರಿ ಮತ್ತ ಏನ್ ನಡದ್ರಿ ಮತ್ತ್ ಆರಾಮಲರಿ.
ಏ ಆರಾಮ್ ರೀ ದೊಡ್ಡ ಮುಂದಿ ಆಶೀರ್ವಾದ ರೀ ನಿಮ್ ಕಾಲೇಜ್ನಾಗ ಏನೇನ್ ಐತ್ರಿ ಸ್ವಲ್ಪ ಹೇಳದ್ರ.
ನಮ್ ಕಾಲೇಜ್ನಾಗ್ರಿ ಹಲೋ. ಲೈನ್ ಕಟ್ಟಾಯ್ತ ಅನ್ಸತ್ತರಿ ಹಲೋ. ಹಲೋ ಲೈನ್ ಕಟ್ ಆಯ್ತು ಅನ್ಸುತ್ತೇರಿ ಇಷ್ಟೇ ಲೈನ್ದಾಗ ಇಡ್ರಿ ಫೋನ್ ಕಟ್ ಮಾಡ್ಬ್ಯಾಡ್ರಿ.
ಹ
ಹಲೋ ಹಲೋ ಲೈನ್ ಕಟ್ಟ್ಟವಾ. ನ ೋನ್ ನ ಕಟ್ಕ ೋನ್ ನ ಕಟ್ಕ